ಖುಷಗಿದೆಯೇ ಏಕೋ ನಿನ್ನಿಂದಲೇ
ಇದುಕ್ಕೆನ ಆರನೇ ಸರಿ ಇಕ್ಕೆ ಆರನೇ ಸರಿ ಕಾಲ್ ಮಾಡತ್ತಿದ್ದ ಅಂದ್ರನು ಆಯ್ತಲ್ಲ
ಮ ಆತ ಒಂದ ಒಂದ್ ಇದು ಒಂದ್ ಭಾವಚಿತ್ರ ಹಾಕಿ ನೋಡ್ ನಿಂಗ ಜಸ್ಟ್
ಸರಿ ಏನ್ ಹಾಕಿ ನೋಡ್ತನಿ ನಿಂದ್ರು ಅಂದ್ರ ನೀನ್ ಜೋರದಪ್ಪಾ ನಂಬಕೆ ಆಗಲ್ಲಗ ನನ ಏನು ನಂಬಕ್
ಕೊಟ್ಟಾರಿನ ಕರ್ನಾಟಕ ರಾಜ್ಯ ಅಜ್ಜಾ ಬಿಟ್ಟ ಹುಡುಕಾಡ್ಕೊಂಡು ಬರಲಿ
ಯು ಹಲೋ ವಂದೇ ಟಿಕ್ಕಾ ಈಸ್ಟ್ ಲಾಯಲ್ಲಾ ಈ ರೇಂಜಗು ನಂಬಂಬಕೆ ಆಗತ್ತಿಲ್ಲ ಅಣ್ಣು ಕಣ್ಣೆಲ್ಲ ನಾ ಹೊಟ್ಟೇನ್ ನಂಬ ಪಾಗತ್ತೋಡ
ಇವತ್ತು ಅಕ್ಕ ಇದೊಂದ್ ಸಾರಿ ಆತ್ತು ತ್ತೋ ಯ ತೋ ಭಗದು ಸಾರಯ ತ ಮಕ್ಕೋ ಮತ ಬಡ ಮಕ್ಕ ಏ ಮತದಬ್ಯಾಡೋ ಆವ ಏ ಹತ್ತರಿನ ಹ ಆರ ರಾಜನ್ ಕೆ ಕೊಟ್ಟು ಹಂ ಹ ಎತಿದ್ದನ್ ಸಾರೆ
ಹಲೋ ಮತ್ತ ಅಣ್ಣಾ ನಿಂಗ ಹ್ಯಾಂಗ್
ದೊಡ್ಡ ಗಿಡ ಗುಡ್ ನೈಟ್ ಅಂತು ಸಣ್ಣ ಗಿಡ ಆನ್ಲೈನ್ ಬಂತು
ಹ ಏನಂತ ಹಿಂಗ್ ಹ್ಯಾಂಗ್ ಅಣ್ಣಾ
ಏನೋ ಓದ್ಲದ
ಏನಂತ ಸಣಗಿಡ
ಸಣ್ಣ ಗಿಡ ನೀಟ್ ಮಾಡಲಕತದ ಅವಿ
ಈಗ ಸಣ್ಣಗಿಡ ಏನ್ ಮೆಸೇಜ್ ಆಗ್ತ ನಿಂಗ
ಹ್ಮ ಸ್ನ್ಯಾಪ್ ಹಾಕ್ಯಾದ್
ಹಲೋ ಅವರ ಎಷ್ಟು ಜನ ಹರ ಅಣ್ಣಾ
ಬರುವ ಒಂದು ಹಬ
ಹ್ಮ್ ಕದು ಕದ ಏನೋ ಮಾಮ ಬಾ ಅಂತ ಹಾಕಿದ್ ನೋಡ ಅದೇ
ಯಾವ ಮಾಮಾಪ
ಅವ ಎಲ್ಲಾ ಹಳೇ ವಿಡಿಯೋ ಅವ ಏನು ಇಲ್ಲ
ಆ ವಲಂಬಲ್ಲಿ.
ಏನೋ ಅಪ್ಪ. ನಂಗಾರ ನಂಬಕೆ ಆಗತ್ತಿಲ್ಲ ಇಂಗ ಹೊಟ್ಟೆ ನಂಬಿಕನೇ ಇಲ್ಲ. ಇಲ್ದ ಈಗ ನೋಡಪ ಏನ್ರ ಮಾಡಪ.
ನೋಡ ನಭ ಇ ಪ ಒಂದು ವಿಡಿಯ ನೀ ಸಾ. ನಗ ಅದಗದ ಪಕ್ಷೆ. ಸ ನೀನ್ ಚಾಟ್ ತಿಳ್ಕೊಂಡ್ ಹಾಕನ್ ಚಾಟ್ದ ಹಾಕು ತೂ.
ನೋಡ್ದಳು.
ಅಂದ್ಮೇಲೆ ಸಿಂಗಲ್ ಟಿಕ್ ಬತಾವ ಎಲ್ಲ.
ಹ ಅದೇ ನಂಗಗೆ ನಂಬಿಕೆನ ಇಲ್ಲ ಹಾಗದ ಈ ನಂಗದ ನಾ ಕೋರ್ಸ್ಬಿಟ್ಟಿ. ಹಗ ಈ ಹಿಡದ ಮೇಲೆಂಗ ನಂಬಕ್ಕನೇ ನೋಡೋಣ.
ಹಾ ನನಗೇ ಇಲ್ಲ ನಿಂಗೆ ಎಲ್ಲಿಂದ.
ಆ
ನೋಡ ವಲ ತಣ ಎಳ ವಲತ್ತಣ್ಣ ಜಗ್ಗ ತೀರ.
ಮತ್ ಮಾನ್ಸಿಕ ಆಗ್ ಬೇಡ.
ರಪ್ಪ ನ ಆ ವಂಚಿಕಾ ರಧ.
ಮೊದ್ಲಿನ್ ನಂಗೇನ್ ಮಾನ್ಸಕ್ ಆಬೇಡ ನೀ ಏನ್ ಆಗಲ್ ಬಿಡು ನೀನ್ ಆಪ್ಷನ್ ಗೋ ಬಾಳವಾ
ಇಲ್ಲ ಅದು ಮೊದ್ಲತ್ತಲ್ಲ ಮೊದ್ಲು ಹಂಗಾಗಿಲ್ಲ.
ಹ್ಮ್ ಫಸ್ಟ್ ರತ.
ಅದು ಎರಡ್ ಸಾವಿರದ ಇಪ್ಪತ್ತ ಎರಡು ಇತ್ ಇದು ಇಪ್ಪತ್ತಾರನ.
ಣ ಹಿಂಗ ಹಂಗ ಅಣ್ಣಾವ ಎರಡ್ ಸಾವಿರದ ಇಪ್ಪತ್ತೆರಡು ಮೂರು ರು, ನಾಲ್ಕು, ಐದು, ಆರು.
ಹ್ಮ್
ಈಗ ಹೊಸ ಗಿಡ ಕನ್ಸಂಗಿಲ್ಲ ನ ಎಷ್ಟು ದನ ಆಯ್ತು ಇವ ಹಿಂಗ ಈ. ನೀನ್ ಹಿಂಗಏನ್ ಕಾಯ್ ಕೋತ್ ಕುತಿರ್ಲಾ ಹಿಂಗ ನಾವ ಈ ಈಗ ನ ಮಾತಾಡ್ದರುನು ಈ. ಈ ಗಿಡಕ್ ಏನ್ರ ಒಂದ್ ಯತ್ ಅಂದ್ರ ನಾ ಏನ್ ಮಾಡ್ಲಿತ್ ಹಂಗ ಏನು ಯೋಚನೆ ಇಲ್ಲ.
ಅವ ಎಲ್ಲ ಹೇಳ್ಯಾರ ಅವರು ಗಿಡಗಳು ನೀನ್ನೆ ಹೇಳ್ಯಾರ.
ಏನಂತಿ.
ಹೇಳಳಿರ್ಲಾ ಮತ್ತೆ ಸರ್ ಹೇಳೇಳ್ಬಕ್ ನೀಗ.
ಹ್ಮ್ ನೀ ಕೇಳ್ಬೇಕಿತ್ ಇನ್ನ ಈಗಿರ್ಲಿ ಬಿಡು ಸದ್ಯಕ್ಕೆ.
ಈಗ ಸದ್ಯ ಕೆೇಟ ಮಾತಾಡ್ಬೇಕಕ್ ಅಟ್ಟೆ ಮಾತಾಡ್ಬೇಕು ಹೆಚ್ಚಿ ಮಾತಾಡ್ಬೇಕು.
ಜಾಸ್ತಿ ಏನ ನೀವ್ ಮೈನೇಲ್ ಬಿದ್ದಿ ಹೋಗ್ಬೇಡ ವ್ಯಾಲ್ಯೂ ಇಲ್ದ ಮಾಡ್ತಾರೋಡು.
ನನಗೇನು ಹೋಗಲ್ಲ ಹೋಗಪ್ಪಾ ನೀ ಪರ್ಸನ್ ಹೋಗಬೇಡ ಅ ಹೇಳ್ತೀನಿ ನಿಂಗೆ ಎಷ್ಟು ಸರಿ.
ಹ್ಮ ಆಯ್ತಾಯ್ತು ಆಯ್ತಾಯ್ತು ಆಯ್ತಾಯ್ತು. ನೀ ಟ್ಯಾಬ್ಲೇಟ್ಸ್ ತಗೊಳೋಣ ಧನಿಯ ಲ ಚೇಂಜ್ ಕದಾ.
ಈ ಸಣ್ಣಗಿಡುದರ ಬಾಳ ವಿಚಿತ್ರ ಅನ್ಸದ ನನಗೆ ಎಲ್ಲಾನೇ ವಿಚಿತ್ರ ನಿಂದ ಸ್ಟೋರಿ ನೇ. ಚಿತ್ರ ಅದಪ್ಪ.
ಪೂರ ಟಿಸ್ಟ್ ಮ್ಯಾಕ್ ಟಿಸ್ಟ್ದದು ಈಗ ಸದ್ಯ.
ನೀ ಹೆೇಂಗಂತ ನಂಬಂಬಕೆ ಆಗತ್ತಿಲ್ಲ. ಹಾಗರಿ ಇಲ್ ಬಿಡು. ಬಾಳ ಟ್ರೈ ಮಾಡಿ ಆ ಬಾಳ ಪ್ರಯತ್ನ ಪಟ್ಟಿಲ್ಲ ಅದಕ್ಕೆ ಸಕ್ಸಸ್ ಸಿಕದೆ ನಿನ್ಗೆ.
ಇದೇ ಹಳ್ಳಿ ಗೀಡಾ ಬಂದ ಹಲೋ ಹಲೋ ಹಲೋ
ಹಲೋ ಹೇಳು
ಇದು ನಮ ಹೊಸ ಗಿಡ ನಾ ಈ ಮಾತಾಡ್ತದನ್ ಏನ್ ಮಾಡ್ತದ ಏನೋ ಹಾ
ಹೊಸ ಗಿಡ ಕ್ ಹಾಕಿಲ್ಲ ಅಣ್ಣ ಬರ್ಡೇ ವಿಶ್ ಮಾಡು
ಹಲೋ
ಫೂಲ್ ಖುಷಿ ದಾಗ ಇರಬೇಕ ನೋಡ ನೋಡು ನೀ ಹಲೋ
ಏನಪ್ಪು ಹಳಿ ಗಿಡ ಅಂತೂ ಡೇಂಜರ್ ಆ ಹಳಿ ಗಿಡದ ಏನು ಇ ಅರ್ಥನೇ ಆಗಲ್ಲೋಡ ಒಟ್ಟೆ ನಿಮ್ ಗೊತ್ತು ಇವತ್ ಅರಿಗ್ ಗಿಡುದು ಮಗಳಿಗೆ ಮಾತಾಡಿದಾನ
ಅಬಾಬಬಬ
ನಮ್ ಮೊನೆೆ ಮ್ಯಾರೇಜ್ ಆಗಿದ ಫ್ರೆಂಡಿ ವಿಡಿಯೋ ಕಾಲ್ ಮಾಡಿದ ಹಳಿ ಗಿಡುದು ಮಗಳು ಮಾತಾಡರಪ್ಪಾ ಅದ್ರ ಅವನ್ ಸಿಟ್ಟೆ ಉಂಟಿತ್ತು ನನ
ಏ ನಾವ್ ನಾವ್ ಮನೀಗ್ ಒಂದ ದಿನಾ ಬಂದ ಒಂದ ತಲೆ ಮೇಲೆ ಹೊಡದ ಕಳಸಿದ ನಡ ಯ ಅಕಾಡಿ
ಗೆ ಎಟ್ಟಾದ್ರೂ ಭೀ ಹೆಚ್ಚಿಗೆ ಲವ್ ಇರ್ತಲ್ಲ
ಅದ ಅಂದ್ರಲ್ಲ ಏನ್ ಮಾಡತಿದಿ ಏನಿಲ್ಲಾ ನಾ ಅಂದಾ ನಿ ಪಪ್ಪಾ ಎಲ್ಲಾರು ಅಂದಕಿದ್ಲು ಯತಪ್ಪ ಅದು ಮಾತಾಡತುದಣ್ಣ ಪರ್ಫೆಕ್ಟಾ ನಾವನ್ ಇಜತೆ ಕರಾಬ್ ಆಯ್ತ್ ನನಗೆ ವಾಪೀಸ್ಲ್ ತೆಲಿ ಹಾಪ್ ಹಲೋ
ಕೇಳಂಬರ
ಎ ಅಣ್ಣಾ
ರೋಹಿತ
ಹಲೋ
ಹಲೋ
ಹಲೋ ಎತ್ತು ಹಲೋ ಸೀಟ್ಟ ಕೊಂಟತ್ತು
ಆದ್ರ ಸೀಟ್ ಬರಂಗಿಲ್ಲ ಏನೇನ ತಲೆ ಖರಾಬ್ ಅಲದಿತ್ತು ನ ಕೇಳ್ದ ನಿಮ್ದು ನಿಮ ಪಪ್ಪ ಇರಾರ ಅಂತಕೆಸಿ ಅದಪು ಹೇತ ಸಣ್ಣ ಗಿಡ ದುಬೈ ಒಳ ಹರ ಅಂತಸ ಹೇಳ್ಬಿಡ್ತಪ್ಪಾ ಇವ್ರ ಅವನ್ ಇದಕ್ಕೆಲ್ಲಾನೇ ಮಾತ್ ಬಿಡ್ತಾವಲ್ಲಾ ಅಂತ ಪೂಲ್ ಶಾಕ್ ಅ ಆದ್ನ
ಹ್ಮ ಹ್ಮ್
ಕಾಲ್ ಮಾಡಿರ ಏನ್ ನಿಮ್ ಮಮ್ಮಿಗ ಅಂತ ಕೇಳ್ದ ಮಾಡಿ್ರಿ ಈಗಗೆ ಅಂತ ಸಂತಪ ಅಲ್ಲಿ ಖರಾಬ ಆಯ್ತು
ಮತ್ತು ಗಿಡ ಗಿಡ ಯಾವಚ್ಚಿರಿ ಅದು ಬಿಡು
ಅದು ಟಮಟ ಗಿಡ ಆಲೂಗಡ್ಡಿ ಗಿಡ
ಹ್ಮ್
ಬೆೆಂಡಿಕೆ ಗಿಡ ಚೌಳಿಕೆಗಣ ಈಗ ಜಾಸ್ತಿ ಯಾವತ್್ ರೇಟ್ ಹೆಚ್ಚಗದೆ ಹೇಳು ಹ ಈಗ ಚಲಾನೇ ನೋಡು ನ್ ಮನೆಗೆಲ್ಲಾ ಒಂದಿನ ಬೆಂಡಕಿ ಹಚ್ಚಿರಪ್ಪಾ ಬಾಳ್ ಲಾಸ್ ಮಾಡ್ಕೊಂಡರವ್ರ ಅವಾಗ ಈ ಕೊರೋನಾ ಟೈಮ್ ನ ಕೇಳಂಗಗೆ ಇಲ್ಲ ನಿಂದಿರೋಣ್ಣ
ಹ್ಮ
ಹಲೋ
ಹ್ಮ್
ಏ ಬಾಳ್ ಲಾಸ್ ಮಾಡ್ಕೊಂಡ್ಖರ ಖರನ ಹೇಳತೀನಿ ಬಾಳ್ ಲಾಸ್ ಮಾಡಕೊಂಡರ ಅವರು
ಹ್ಮ್
ಹ್ಮ ಏನಪ್ಪಾ ಇನ್ನ ಹೊಲ ಸಕರೆದಟಾ
ಅಡಕ್ಕ್ರೆ
ಹ ಹಲೋ
ನಂಬಲ್ಲಿ ಹೊ್ರ ಯಾವು ಹಚ್ಚೀರಿ ಏನೇನು ಬೆಳೆಯತೆ ಹೇಳ್ತೀ ಕೇಳ್ರಾ ಕಬ್ಬ
ಹ್ಮ್
ಪಪಾ ಬಳೆ ಹೆಣ್ಣ
ಹ್ಮ್
ತೊಗರಿ ಹುದದ ಹೆಸರ
ಹ್ಮ್
ಮಾತ ಗೋಧಿ ಇಜಳಾ
ಹ್ಮ್
ಹ್ಮ್
ತಡಿಯಣ ಕಾಲ್ ನೋಡ್ತೀನಿ ಇದು ಆಯ್ತು
ಮಕ್ಕ ಕಲಂಗಡಿ
ಕಟ್ ಮಾಡ್ತೀಿನ
ಹ್ಮ